ಮಸ್ತೆ.
ತ ಇದ್ದ್ರರಿ.
ಏನು ಇಲ್ಲ. ಡ್ತಾ ಇದ್ರಿ.
ನಾನು ಹಾಗೆ ಮಲ್ಕೊಂಡಿದ್ದೆ ಇವತ್ತು ರಜೆ ಇತ್ತು ಹಾಗು ಸುಮ್ಮನೆ ಹಾಗೆ ಮಲ್ಕೊಂಡಿದ್ದೆ.
ಹೌದಾ ತಿಂಡಿ ತಿಂದ್ರಾ.
ಆಯ್ತಾಯತ್ ತಿಂಡಿ ನೀವು ತಿಂದ್ರ.
ಹಾ.
ತಿಂದ್ರಾ ನಾನ ಇವತ್ತು ಸಾವಿಗೆ ಉಪ್ಪಿಟ್ಟು. ಬಿಡ್ತಿಂದೆ ಆದ್ರೆ ನನಗ ಅದೊಂದು ಸ್ವಲ್ಪ ಇಷ್ಟನೇ ಇರ್ಲಿಲ್ಲ.
ಹೌದಾ ಮತ್ತೆ ಯಾಕ್ತ ತಿಂದ್ರೆ ಬೇರೆ ಏನಾದ್ರು ತಿನ್ಬೋದು
ಇಲ್ಲ ಬೇರೆ ಯಾರು ತಿನ್ನೋದಕ್ಕ ಏನು ಇಲ್ಲ ಸಾವಿಗೆ ಒಪ್ಪಿಟ್ಟು ಚಟ್ನಿ ಟೀ ಇಟ್ಟಿದ್ದಾರೆ ಅಷ್ಟೇ. ಅದ್ರಲ್ಲಿ ನಾವೇನ ಹ.
ಹ ಬಿಡಿ ನಾಳೆ ಏನಾದ್ರು ಚೆನ್ನಾಗಿರತ್ತೀನಿ.
ಹ್ಮ್ ಹಾಗೆ ಮಾಡ್ಬೇಕು. ಅವ್ರು ಚೆನ್ನಾಗಿರೋದ್ ಮಾಡುದು ಚೆನ್ನಾಗಿ ತಿನ್ಬಹುದು ಚೆನ್ನಾಗಿರ ಮಾಡಿಲ್ಲಂದ್ರೆ ನಾನನ್ ಹೇಗ ಚೆನ್ನಗಿರೋದು ತಿ
ಅಂದ್ರೆ ಏನಕ್ಕೇ ನೀವ್ ಹಾಸ್ಟೆಲ್ ಅಲ್ಲಿ ಇರೋದು.
ಹಾ ಹೌ.
ಹಾ ಹಾ ಹಂಗಂದ್ರೆ ಬಿಡಿ ಏನು ಮಾಡಕ್ ಆಗಲ್ಲ ಮತ್ತೆ ಏನ್ ಮಾಡ್ತಾ ಇರದು ಓದ್ತಾ ಇರೋದು. ತ ನೀವು ಕೆಲ್ಸ ಮಾಡ್ತಾ ಇರೋದು. ಹೌದಾ ನಾವು ಓದ್ತಾ ಇರೋದು.
ಹೌದಾ ನಿಮ್ಗೆ ಐಸ್ ಕ್ರೀಮ್ ಎಲ್ಲಾ ಇಷ್ಟ ಆಗತ್ತ ತಿನ್ನೋದು.
ಹಾ ಹೌದು ತುಂಬಾ ಇಷ್ಟ ನಿಮ್ಗೆ.
ನನ್ಗೂ ಅಷ್ಟೆ ಇಷ್ಟ ಆಗುತ್ತೆ ಕೆನವ್ ಟೈಮ್ ಇಷ್ಟ ಆಗತ್ತೆ ಕೆವೊಟೈಮ್ ಇಷ್ಟ ಆಗಲ್ಲ ನಿಮ್ಗೆ ಯಾವಯಸ್. ಕ್ರೀಮ ಇಷ್ಟ ತುಂಬಾ.
ನನಗೆ ಐಸ್ ಕ್ರೀಮ್ ಅಂದರೆ ಅಂದರೆ ಈಗ. ಸ್ಕೂಪ್ಸ್ ಬರುತ್ತಲ್ಲ ಐಸ್ ಕ್ರೀಮಲ್ಲಿ ಹಾಂ ಅದು ಇಷ್ಟ ಆಗುತ್ತೆ.
ನಂಮ್ಗೆ
ನಂಗು ಅಷ್ಟೇ ಸ್ಕೂಪ್ಸ್ ನಲ್ಲಿ ಚಾಕಲೇಟ್ ಫ್ಲೆವರ್ ನನಿಗ್
ಹಾ ನಂಗೂ ಅದೇ ಚಾಕ್ಲೇಟ್ ಫ್ಲೇವರ್ ಇಷ್ಟ ತುಂಬಾ
ಹಾ ನಿಮಿಗ್ ಮತ್ತೆ ಯಾವ ಕೇಕ್ ಇಷ್ಟ ತಿನೋದಲ್ಲಿ
ಚಾಕ್ಲೇಟ್ ಕೇಕ್ ಕೇಕು
ಹೌದಾ ನಮಗೂ ಅಷ್ಟೇ ಚಾಕ್ಲೇಟ್ ಅಥವಾ ಇಲ್ಲಾಂದ್ರೆ ಕೆಲವಂದಿನ ಇದು ಪೈನಾಪ್ ಕಲ್ದು ಬರತ್ತಲ್ಲ ಅದು ಕೂಡ ಇಷ್ಟ ಆಗತ್ತೆ
ನಾರ್ಮಲ್ ಅಂದ್ರೆ ಇದು ಹನಿ ಕೇಕ್ ಬರುತ್ತಲ್ವಾ ಹಾ ಅದು ಇಷ್ಟ
ಹಾಬ್
ದೆ ಸಿಹಿ ಜಾಸ್ತಿ ತಿಂತೀರಾ
ಇಲ್ಲಕ್ ಜಾಸ್ತಿ ತಿನ್ನದಿಲ್ಲ ಕೆಲ್ವೊಂದ್ ಟೈಮು ಇಲ್ಲ ನಾನ್ ತಿನ್ನೋದಿಲ್ಲ ನಮ್ಗ್ ಕೇಕ್ ಕೆಲವೊಂದು ಟೈಮ್ ಸಿಹಿ ತಿನ್ಬೇಕ ಅಂತ ಅನ್ಸತ್ತೆ ಅದೇನಿದ್ರೆ ಎರ್ಡೇ ಒಂದೆರಡು ಸ್ಪೂನ್ ಅಷ್ಟ ಆಗ್ಬಹುದು ಡ್ಯಾಮೇಜ್ ತಿನ್ನೋದಿಕ್ಕೆ ಆಗೋದಿಲ್ಲ.
ಯಾರೆ ತುಂಬಾ ಇಷ್ಟ
ಎಷ್ಟಿಷ್ಟ ಸಿಹಿ ಅಂದ್ರೆ
ಂಬ
ಹೌದಾ
ಮತ್ತೆ ಸಮಾಚಾರ ಎಲ್ಲಿಗಾದ್ರು ಪ್ರವಾಸಕ್ಕೆ ಎಲ್ಲಿಗಾದ್ರರು ಹೋಗಿದ್ರಾ
ಏನಿಲ್ಲಬಿಇಲ್ಲ ನೀವು
ಇಲ್ಲ ನಾನು ಎಲ್ಲಿಗೂ ಇನ್ನು ಹೋಗಿಲ್ಲ ಹೋಗ್ಬೇಕಂತ ಇದೆ ರಾಜಸ್ಥಾನ್ ಕಡೆ ಓ ಇನ್ನು ಡಿಸೈಡ್ ಆಗಿಲ್ಲ
ಹೌದಾ ಹೋಗ್ಬನ್ನಿ ಹೋಗ್ಬನ್ನಿ ಮತ್ತೆ ನಿಮ್ ಬಾಲ್ಯ ದಿನಗಳೆಲ್ಲ ಹೆಂಗಿತ್ತು ಅಂದ್ರೆ ಈಗ ಮೊಬೈಲ್ ಎಲ್ಲ ಇರಲಿಲ್ಲ ಅಲ್ವಾ ಅವಾಗೇಂಗ ಕಾಲ ಕಳಿತಾದ್ ರಿನೀವು
ಅಂದ್ರೆ ಅದು ಇವಾಗ ಬಂದಿರೋದಲ್ವಾ ಅವಾಗ ಅದು ಏನಂತಾನೆ ಗೊತ್ತ ಗೊತ್ತಿದಿರುದಿಲ್ಲ ಅವಾಗೆಲ್ಲ ನಮ್ಅಣ್ಣ ತಂಗಿ ಅಕ್ಕರ್ ಜೊತೆ ಎಲ್ಲಾ ಸಮಯ ಕಳಿತಾಇದ್ವಿ ಚೆನ್ನಾಗಿತ್ತು ಹಾವ್ ನಿಮ್ದುಹೇಗಿತ್ತು
ತುಂಬ ಚೆನ್ನಾಗಿತ್ತು ಅಂದರೆ ಬೆಳಗ್ಗೆ ಎಲ್ಲಾ ಶಾಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಶಾಲೆಗೆ ಹೋಗ್ಬಂದು ಶಾಲೆ ಮುಗಿಸ್ಕೊಂಡು ಬಂದು ನಮ್ಮ ಮನೆ ಹತ್ರ ಇರೋ ನಮ್ ಗೆಳೆಯ ಗೆಳತಿಯರ್ ಜೊತೆ ಎಲ್ಲಾ ಸಂಜೆ ಟೈಮಲೆಲ್ಲ ಆ ಅಡ್ತಾ ಇದ್ವಿ ನಾವು ಸಂಜೆಯಿಂದ ರಾತ್ರಿವರೆಗೂ ಆಟಡ್ ಇದ್ವಿ ಎಲ್ಲ ಕುಂಟೆ ಬಿಲ್ಲೆ ಮತ್ತೇ ಕಣ್ಣ ಮುುಚ್ಚಾಲೆ ಅಮೇಲೆ ಹಾ ಆಮೇಲೆ ಎಲ್ಲಾ ಆಟಾಡ್ತಾ ಇದ್ವಿ ತುಂಬಾ ಇನ್ನು ತುಂಬಾ ಆನೆ ಕಲ್ಲು
ಹಾ ಹಾ ಹಾ
ಬಳೆ ಬರುತ್ತೆ ಗೊತ್ತಾ ಗಾಜಿನ ಬಳೆ ನಾಮಮ್ಮ ಅವ್ರ್ ನಮ್ಮ ಅವ್ರ್ದು ಬೆಳೆ ಹಾಳಾಗಿದ್ದು ಬಳೆ ತಗೊಂಡು ಅದರಿಂದ ಎಲ್ಲ ಪಿಸ್ ಪಿಸ್ ಮಾಡಿ ಬಳೆನ ಆದ್ರಿಂದಾನೂ ಆಟಾಡ್ತಾ ಇದ್ವಿ
ಹ ಅಂದ್ರೆ ಅದು ಪೀಸ್ ಪೀಸ್ ಮಾಡಬಿಟ್ಟು ಪಾಸ್ ಮಾಡೋದು ತಾನೆ ಕೈಯಿಂದ ಕೈಗೆ ಹ ಹೌದು ಅದ್ ನಾವು ಕೂಡ ಹ ಹೌದು ನಾವ್ ಅನಾಗ ತುಂಬಾ ಆಟ ಆಡ್ತಾ ಇದ್ವಿ ಆಈ ಆಟನ
ಬ್ಬರು ಆಂಟಿ ಇದ್ದರು ಬಳೆ ಹಾಕೋರು ಅವರು ಅವ್ರ ಮನೆ ಹತ್ರ ತುಂಬ ಬಿದ್ದಿರ್ತಾ ಇತ್ತು ಬಳೆಗಳು ವೇಸ್ಟ್ ಬಳೆಗಳೆಲ್ಲ ಅವ್ರ ಮನೆ ಹತ್ರ ಹೋಗಿ ಬಳೆಯಲ್ಲ ಎಲ್ಲ ಆರ್ಸ್ಕೊಂಡ್ ಬಂದು ಆಟ ಆಡ್ತಾ ಇದ್ವಿ ನಾವು ಆವಾಗಿನ ಟೈಮ್ ಅವವಾಗಿನ ಕ ಅವಾಗೆ ಚೆನ್ನಾಗಿತ್ತು ಫೋನು ಏನೂ ಇರಲಿಲ್ಲ ಅವಾಗೆ ಚೆನ್ನಾಗಿತ್ತು
ಹೌದಾ
ಹ್ಮ್ ಇವಾಗ ಎಲ್ಲರ ಕಾಯಲ್ಲೂ ಫೋನ್ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡೋರವರ್ಗು ಫೋನು ಫೋನು
ಹ್ಮ್ ಹೌದು ಹ್ಮ್ ಮತ್ತೆ ಸಮಾಚಾರ
ಮತ್ತೆ ಹೇಳ್ಬೇಕು ನೀವು ಎಲ್ಲೂ ಆಚೆ ಹೋಗಿಲ್ವಾ ಇವತ್ತು ರಜೆ ಅಲ್ವಾ
ಹೋಗಿಲ್ಲ ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಹಾಸ್ಟೆಲ್ ನಲ್ಲಿ
ಹೌದಾ ಮತ್ತೆ ಎಲ್ಲಿ ಹ್ಮ ಎಲ್ಲಿರೋದು ನೀವು
ಅ ನಾವು ಬೆಂ್ಗಳೂರ್ನಲ್ಲಿ ಇರೋದು ನೀವು
ಹಾ ಹೌದಾ ನಾವು ಬೆಂಗ್ಳೂರಲ್ಲೇ ಇರೋದು
ಹೌದಾ ನಿಮ್ ದಿನಚರಿಯಲ್ಲ ಹೇಗಿರತ್ತೆ ದಿನ
ದಿನ ಏನು ಇಲ್ಲ ಅದೇ ಬೆಳಿಗ್ಗೆ ಎದ್ದು
ಹ್ಮ್
ಎಂಟು ಎಂಟು ಗಂಟೆ ಎಂಟು ಕಾಲಂಗೆದ್ದಳ್ತೀವಿ ಎದ್ದು ಕಾಲೇಜಿಗೆ ರೆಡಿಯಾಗಿ ಕಾಲೇಜ್ ಒಂಬತ್ತು ಗಂಟೆಗೆ ಕಾಲೇಜ್ ಶುರು ಆಗುತ್ತೆ
ಹ್ಮ್
ಕಲ್ಲಂಗೆ ತಿಂಡಿ ತಿಂದಕೊಂಡು ಒಂಬತ್ತು ಗಂಟೆಗೆ ಹಂಗೆ ಕಾಲೇಜಿಗೆ ಹೋಗಿ ಕ್ಲಾಸ್ ಗಳೆಲ್ಲ ಮುಗಿಸ್ಕೊಂಡು ಹ್ಮ್ ಬರ್ತೀವಿ ಹಾಸ್ಟೆಲಿಗೆ ಮತ್ತೆ ಹಾಸ್ಟೆಲಿಗೆ ಬಂದು ಸ್ನಾಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಆ ಏನಾದ್ರು ಗೆಳ್ ತಿರ ಜೊತೆ ಎಲ್ಲ ಮಾತಾಡ್ಕೊಂಡು ಏನಾದರೂ ಬರೆಯೋದಿದ್ರೆ ಬರದು ಕಾಲೇಜ್ ಕೆಲಸ ಏನಾದರಿದ್ರೆ ಮಾಡಿಕೊಂಡು ಮತ್ತೆ ರಾತ್ರಿ ಊಟ ಮಾಡಿಕೊಂಡು ಮತ್ತೆ ಒಂದ್ ಸ್ವಲ್ಪ ಫೋನ್ ನೋಡಿ ಮಲ್ಕಳೋದು ಮತ್ತೆ ದಿನ ಬೆಳಿಗ್ಗೆ ಅದೇ ಅದೇ
ಹಾ ನಂದು ನಾನು ಬೆಳಿಗ್ಗೆ ಏಳುವರೆಗೆ ಹೇಳ
ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ
ಲ್ಲೇ ಕೇಳಿಸ್ತಾ ಇಲ್ಲ
ಹಾ ಹಾ ಕೇಳಿಸ್ತದೆ ಹೇಳಿ
ಹಾ ಅದೇ ಒಂಬತ್ ಗಂಟೆಯಿಂದ ನಮಗ್ ತರಗತಿಗಳು ಸ್ಟಾರ್ಟ್ ಆಗತ್ತೆ ತ್ತೆ ಅ ಹ ಆ ಅದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಕ ತರಗತಿಗಳು ಕೇಳೋದಕ್ಕೆ ಆಸಕ್ತಿನೇ ಇರ ದಿಲ್ಲ ಆದ್ರೂ ನಮ್ದು ಹಾಜರಾತಿಗಸ್ಕ ಗೋಸ್ಕರನಾದ್ರೂ ನಾವು ಕುತ್ಕೊಳ್ಳೇಬೇಕ್ ಕಾಗಿರತ್ತಲ್ವಾ ಹಾ ಅ ಸ್ವಲ್ಪ ಹಂಗೆ ಎಲ್ಲಾ ಅಂದ್ರೆ ನಾವು ಕದ್ದು ಮುಚ್ಚೆಲ್ಲ ಫೋನ್ ಎಲ್ಲಾ ನೋಡ್ತೀವಿ. ತರಗತಿನಲ್ಲೂ ಆಮೇಲೆ ಬ್ರೇಕ್ ಎಲ್ಲ ಮುಗಿಸಸ್ಕೊಂಡು ಮತ್ತೆ ಎರಡ್ ಕ್ಲಾಸ್ ಅಟೆಂಡ್ ಆಗ್ಬಿಟ್ಟು ಮತ್ತೆ ಹನ್ನೆರಡು ಮುಕ್ಕಾಲ್ ಮೇಲೆಊಟಕ್ಕೆ ಹೋಗಿ ಊಟ ಎಲ್ಲಾ ಮುಗಸ್ಕೊಂಡು ಕೆಲವೊಂದ ದಿನ ಮಧ್ಯಾಹ್ನ ಕ್ಲಾಸಸ್ ಇರುತ್ತೆ ಕೆಲವಂದ ದಿನ ಲ್ಯಾಬ್ ಗಳು ಇರುತ್ತೆ. ಕೆಲ್ ದಿನ ಇರೋದಿಲ್ಲ ಆಮೇಲೆ ನಾಲ್ಕು ಆಮೇಲೆ ಹಂಗೆ ಕ್ಲಾಸಸ್ ಇದ್ರೆ ಕ್ಲಾಸಸ್ ಹೋಗ್ಬಿಟ್ಟು ಬಂದ್ಬಿಟ್ಟು ವಿಶ್ರಾಂತಿ ತಗೊಂತೀವಿ ಆಮೇಲೆ ನಾಲ್ಕೂವರೆ ಮೇಲೆ ಸ್ನಾಯಕ್ಸ್ ಹೋಗಿ ಸ್ನಾಯಕ್ಸ್ ತಿನ್ಕೊಂಡೆಲ್ಲ ಬರ್ತೀವಿ
ಹಾ
ಹ್ಮ್ ಸ್ವಲ್ಪ ಹಂಗೆ ವಾಕ್ ಮಾಡ್ತ್ರ ವಾಕ್ ಮಾಡ್ಕೊಂತೀವಿ ಆಮೇಲೆ ಮತ್ತೆ ಬಂದ್ಬಿಟ್ಟು ವಿಶ್ರಾಂತಿ ತಗೊಂಡು ಇಲ್ಲ ಬರಿಯೋದಿದ್ರೆ ಬರಿಯೋದು ಅಥವಾ ಫೋನ್ ನೋಡ್ತೀವಿ ಮತ್ತೆ ಏ ಕ್ಕಲ್ ಏಳುವರೆ ಆಗಿ ಊಟಕ್ಕ ಹೋಗ್ತಿವಿ ಊಟ ಮುಗ್ಸ್ ಕೊಂಡು ಸ್ವಲ್ಪ ಹೊರಗಡೆ ಎಲ್ಲಾ ಓಡಾಡ್ಕೊಂಡು ವಾಕ್ ಮಾಡ್ಕೊಂಡು ರೂಮಿಗೆ ಬಂದ್ಬಿಟ್ಟು ಬರಿಯೋದಿದ್ರೆ ಬರಿಯೋದು ಓದೋದಿದ್ರೆ ಓದೋದು ಫೋನ್ ನೋಡಿ ಒಂದ್ ಹನ್ನೆರಡು ಗಂಟೆ ಹನ್ನೊಂದುವರೆ ಹಂಗೆ ಮಲ್ಕೊಂಡ್ ಬಿಡ್ತೀನಿ ನಾನು
ಹಾ ಹೌದಾ ಮತ್ತೇನೆ ಬೆಂಗ್ಳೂರಲ್ಲಿ ಇರೋದ್ ದಲ್ವಾ ಯಾವ್ಯಾವ ಜಾಗಕ್ ಹೋಗಿದ್ದಿರಾ ಬೆಂಗ್ಳೂರಲ್ಲಿ
ನಾನ್ ಬೆಂಗ್ಳೂರ್ ನಲ್ಲಿ ಕಬ್ಬನ್ ಪಾರ್ಕಗೆ ಹೋಗಿದ್ದೀನಿ. ಆಮೇಲೆ ತುಂಬಾ ಅಂದ್ರೆ ಪಾರ್ಕಿಗೆ ಹೋಗಿದ್ದೀನಿ ಆಮೇಲೆ ದೇವಸ್ಥಾನಗಳಿಗೆ ತುಂಬಾ ಹೋಗಿದ್ದೀನಿ. ಆಮೇಲೆ ಚರ್ಚ್ ಸ್ಟ್ರೀಟ್ಗೆಲ್ಲ ಹೋಗಿದ್ದೀನಿ ಆಮೇಲೆ ಮಾಲ್ ಗಳಿಗೆಲ್ಲ ಹೋಗಿದ್ದೀನಿ.
ನಾವು ಹೋಗಿದ್ದೀವಿ ಇಸ್ಕಾನು ಮತ್ತೇ ಆ
ನಾನು ಕೂಡ ಮೊನ್ನೆ ಅಷ್ಟೇ
ಹೌದಾ ಎಸ್ ಕಾನ್ ಹೋಗಿದ್ದೀವಿ ಮತ್ತೆ ಲಾಲ್ಬಾಗಿಗೆ ಹೋಗಿದ್ದೀವಿ ಕಬ್ಬನ್ ಪಾರ್ಕಿಗೆ ಹೋಗಿದ್ದೀವಿ. ಮತ್ತೆ ಲೂಲು ಮಾಲ್ಗೆ ಹೋಗಿದ್ದೀವಿ.
ಹಾ
ಮತ್ತೆ ಇದು ಆ ಇಲ್ಲಿ ಮೆಜೆಸ್ಟಿಕ್ ಸೈಡ್ ಎಲ್ಲ ಅಡ್ಡಾಡಿದ್ದೀವಿ. ಆ ಮತ್ತೆ ಚರ್ಚ್ ಸ್ಟ್ರೀಟಿಗೆ ಹೋಗಿದ್ವಿ ಅಲ್ಲಿ ಚ ಚರ್ಚಿಗೆ ಹೋಗಿದ್ವಿ ಚರ್ಚ್ ಸ್ಟ್ರೀಟ್ ಅಲ್ಲಿ
ಹಾ
ಎಲ್ಲಾ ಹೋಗಿದ್ವಿ ನಿಮ್ಗೆ ಯಾವ್ ಜಾಗ ಇಷ್ಟ ತುಂಬ ಬೆಂಗ್ಳೂರಲ್ಲಿ
ನನ್ಗ ಅದೇ ಸ್ಟ್ರೀಟ್ಗಳೆಲ್ಲ ಇರತ್ತಲ್ಲ ಮಲ್ಲೇಶ್ ವರಂ ಜಯನಗರ ಫುಡ್ಸ್ಟ್ರೀಟ್ಗಳು ಆತರದ್ ಸ್ಟ್ರೀಟ್ ಜಾಗ ನಂಗ ಇಷ್ಟ ಆಗತ್ತೆ ಯಾಕಂದ್ರೆ ತುಂಬಾ ಮರಗಳೆಲ್ಲ ಇರತ್ತಲ್ವಾ ತುಂಬಾ ಶಾಂತಿಯಾಗಿರುತ್ತೆ ಜನಗಳು ಜಾಸ್ತಿ ಇದ್ರುನು ತಂಪಾಗಿರತ್ತಲ್ವ ಸ್ಥಳ
ಹೌದು ಹೌದು
ಜ ಜಾಗಗಳೆಲ್ಲ ತುಂಬಾ ಇಷ್ಟ ಆಗತ್ತೆ ನಂಗೆ ಹ್ಮ್
ಮತ್ತೆ ಸಂಗೆ ಮಸಾಲೆ ದೋಸೆ ಎಲ್ಲಾ ಇಷ್
ಹಾ
ಮಸಾಲೆ ದೋಸೆಗಳೆಲ್ಲ ಇಷ್ಟ ಆಗುತ್ತಾ ನಿಮ್ಗೆ
ಹಾ ಇಷ್ಟ ಆಗುತ್ತೆ ನಿಮ್ಗೆ ಹೌದಾ ಕೊಡ್ತಾರಾ ನಿಮ್ಮ ಹಾಸ್ಟೆಲ್ನಲ್ಲಿ
ತಾ ಇದ್ರು ಮೊದ್ಲು ಬಟ್ ಇವಾಗ ಯಾಕೋ ಕೊಡ್ತಾನೆ ಇಲ್ಲ ಏನಾಗಿದ್ಯೋ ಏನೋ ಗೊತ್ತಿಲ್ಲ
ಹೌದಾ
ಮತ್ತೆ ಸಮಾಚಾರ ನಿಮ್ಮ ನೀವು ಸಸ್ಯ ಆಾರಿನ ಮಾಂಸಹಾರಿನ
ನಾವು ಮಾಂಸಾಹಾರಿ ನೀವು
ನಾನು ಕೂಡ ಮಾಂ
ಏನೇನ್ ತಿಂತೀರಾ ನೀವು ಮಾಂಸದಲ್ಲಿ
ನಾನು ಕೋಳಿ, ಮೀನು, ಮೊಟ್ಟೆ
ಹೌದಾ
ಹ್ಮ್
ನಾವು ನಾವು ಮೀನ್ ಅಷ್ಟ ಮೀನ್ ಬಿಟ್ಟು ಮೊಟ್ಟೆ ನಾತಿ ಕೋಳಿ ತಿಂತೇವಿ ಹಾ ನಿಮ್ಗೆ ಅಡ್ಗೆ ಮಾಡಕ್ ಬರುತ್ತಾ ಹ ಹೇನು
ಇಲ್ಲ ನನಗ್ ಬರೋದಿಲ್ಲ ನಿಮಗ್ ಬರಪ್ಪಾ
ಇಲ್ಲ ಇಲ್ಲ ನಂಗು ಬರಲ್ಲ
ನಾನು ಕಲಿಬೇಕಂತ
ನಿಮಗೆ ನಂಗೂ ಆಸಕ್ತಿ ಇಲ್ಲ ಅದಕ್ಕೆ ಕಲ್ತಿಲ್ಲ ಇಷ್ಟ ಎ ವರ್ಷ ಆದ್ರೂ ಮತ್ತೆ ಮನೆಗೆ ಹೋಗಿದ್ರಾ
ಇಲ್ಲ ಸದ್ಯಕ್ಕೆ ನೀ ಹೋಗಿದ್ರಾ
ಇಲ್ಲ ಇಲ್ಲ ನಾನು ಹೋಗಿಲ್ಲ ನಾನ್ ಪರೀಕ್ಷೆ ಮುಗಿಸಕೊಂಡ್ ಹೋಗ್ಬೇಕು ಅಂತ ಇದ್ದೀನಿ.
ಹ್ಮ್ ನಾನು ಅಷ್ಟೇ ಪರೀಕ್ಷೆ ಮುಗಿದ್ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮ್ನೆ ಆಗಿದ್ದೀನಿ
ಸರಿ ಹಾಗಾದರೆ ನನ್ನ ಪರೀಕ್ಷೆ ಇದೆ ನಾನು ಇನ್ ಯವಾಗಾದರೂ ಸಿಗ್ತೀನಿ ನಿಮಗೆ
ಹಾ ಸರಿ ಹಾಗಾದ್ರೆ
ಹ ಹಾ ಧನ್ಯವಾದಗಳು
ಹಾ